ಹ್ಮ
ಎಷ್ಟು ಪಡ್ತವೆ ಅಂತ ಇನ್ನ ನಿಂದ್ರಾಗೆ
ಇನ್ ಮೂರವೇ ಮೂರ ಏ ಮೂರು
ಹಾ
ಆ ಆಮೇಲೆ ಬೆತ್ತದ ಸ್ಟಾಪ್ ಆಯ್ತದ ಯಾರಿ ಗೊತ್ತು
ಹಾ
ಅದ್ರಾಗ ಎಷ್ಟು ಏಳ ಎಂಟು ಸುಮ್ಮ್ ವೇಸ್ಟ್ ಆಗವ
ಹಾ
ಜೀರೋ ಆಗ್ಬಿಟ್ಟದೆ
ಹ್ಮ್ ಅದಕ್ಕೆ ಎಕ್ಸ್ಟ್ರಾ ಬಂದ ತಗೊಂಗಾರೆ
ಇರ್ಬೇಕು
ಹ್ಮ್ ಅಂದ್ರೆ ಅವ ಸ್ವಲ್ಪ ಮಾಡ್ದ ಕೆಕ್ಷಣ ಕಟ್ಟಾಗದಲ್ಲ
ಹ್ಮ್
ಹ್ಮ
ಮಾಡಿದ ತಕ್ಷಣ ರಿಸೀವ್ ಆದ ತಕ್ಷಣ ಇನ್ನ ಅದು ರಿಸೀವಿಂಗ್ ಇನ್ನ ಸೆಕೆಂಡ್ಸ ತೋರ್ ತಿರ್ಲಿಲ್ಲ ಅವ್ರ ಕಡೆ ರಿಸೀವ್ ಮಾಡಿರೋರು ಅದ್ರಿಂದ ಮಾತಾಡಕ್ ಮುಂಚೆನೆ ಒಂದ್ಸರಿ ಕಟ್ಟಾಗದಲ್ಲ
ಹ್ಮ
ನೊಂದು ವಾರ ಏಳ ಹಂಗೆ ಆಗುವ
ಹೌದು ನದಿಕ ಗಾರಗಳು ಎಷ್ಟ ಬಂದಿರ್ತತ್ತ
ಏನು ಎಕ್ಸ್ಟ್ರಳಬಂದಿಲ್ಲ ಎಲ್ ಬಂದಾವ ಎಕ್ಸ್ಟ್ ಇನ್ನ ಮೂವತ್ತಾಗಿಲ್ಲಾರು
ಹಾದು
ಮೂವತ್ರ ಮೇಲೆ ಅಕ್ಷರ ಬಂದ್ರೆ ಹೋಗಿರವು ಬಂದವ ಅಂತ
ಹಾ
ಇನ್ನ ಮೂವತ್ತು ಆಗಿಲ್ವಲ್ಲಾ
ಆತ ಆತತ
ಬಂದ್ಬಿಟ್ರೆ ಇನ್ನ ಒಂದ್ ಆರು ಏಳು ಎಕ್ಸ್ಟ್ರಫುಲ್ ಖೃಷಿ ಆಡ್ತೀನವಿ
ನಾ ಹ್ಮ್ ಬರ್ಲಿ ಬರ್ಲಿ ಬರಲಿ
ಬರ್ಬಕ್ ಬರ್ಬಕ್ ಬರ್ಬಕ್
ಹ್ಮ ನೋಡದ್ರ ಜೊತೆಗ್ ಬೇರೆ ಇನ್ನೇನಾದ್ರು ಹಡ್ಕೋದು ಅನನಾರ ಕೆಲ್ ಸಿಕ್ತಾವ ಅಂತ
ಹುಡುಕ್ಬೌದು ಆದ್ರೆ ನಂಬಿಕೆ ಕಷ್ಟ ಯಾರಾನ ಮಾಡ್ತಿರೋರು
ಹಾ
ಇದ್ರೆ ಹೇಳ ನೀನೇ ಹುಡುಕ್ಕ ಕೊಡು
ಹ ನ ಎಲ್ಲಕ್ಕೂ ನನೆ ಹುಡಿಕ ಕೊಡ್ತೀನಿ
ಎಸ್ ಎಸ್
ಹ್ಮ್ ಸೀಟಿಲ್ಲಿ ಇರೋರು ಹುಡುಕ್ಪಕ್ಕವ ಯಾವರು ಸಿಕ್ತಾ ಇರ್ತವೆ
ಏನ್ರ ಹುಡ್ಕದು
ಏನ್ ಹುಡ್ಕದು ಅಂತಂದ್ರೆ ಎಲ್ಲೋ ಅದಕ್ಕೆ ಅಂತಾನಯ ಆನ್ಲೈನ್ಂಗ ಆ ಪೂಂತು
ಆನ್ಲೈನು ಆಪ್ ಎಲ್ಲಾ ಇದ್ದಾವೆ ಆದದ್ರ ಎಲ್ಲಾನೂ ನಂಬಕ್ ಆಗಲ್ವೇ
ಹ್ಮ್
ನಾಮಕವೇ ಜಾಸ್ತಿಯಲ್ಲ
ಹ್ಮ್
ಹ್ಮ್
ಹಗೆ
ಎ ನಿಗೆ
ಹ್ಮ್ ನಂಗಲ್ಲ ಎಲ್ಲವೂ ಹಂಗಗೆ ಇರಕ್ಕಲ್ಲ ಹಂಗಂತ ಎಲ್ಲವ ನಂಬಿಕೆ ಅಂತೂ ನೀ ಹೇಳಂಗಲ್ಲ
ಹ್ಮ್ ಸಿಕ್ಕಿದ್ ಮಾಡ್ತೀವಿ ಅಂದಿದ್ದ ಪು ಓಕೆ ಆದ್ರೆ ಓಕೆ ಒಗ್ಗೆ ಆದ್ರಮೇಲೆ
ಓಕೆ ಅಂದ್ರೆ ಓಕೆ ಹಗೆ ಅಂದ್ರೆ ಹಗೆ
ಕಿದ್ರೆ ಹ್ ಹೆಂಗೋ ಆಯ್ತಲ್ಲ ಅಷ್ಟಾನ ಬಿಡು ಅಂತಾರೆ ಅದೇ ನಾನು ಹೊಗೆ ಅಂದ್ರೆ ಹೆಂಗಗೆ ಕೇಳ್ಬೇಕು ಕಕು ಮಾತಗಳು
ಹ
ಅದು ಕೇಳೋದ ಹೇಳಿದಿಲ್ಲ ಈಗಿನ ಓ ಇಷ್ಟೇನಾ ಇಷ್ಟೇ ನ ಮಾಡಿದ್ ನೀನು ಯಾವಾಗ್ಲೂ ಹಡ್ಕೊಂಡಿರ್ತಿ ಕೈಯಗೇ
ಹ್ಮ್
ಹ್ಮ್
ಕೇಳಿದರ ಎಷ್ಟು ಬತದೆ ಅ ಎಷ್ಟು ಬಂತು ಅಂತ
ಹ್ಮ ಹೇಳ್ತಿದ್ಲು ಮಗಳು ಏನಾಯ್ತಂತ ಇನ್ನೊಂದ್ ಸಾವಿರ ಅಂತಿತ್ತೋದು ಚಿಟ ಕಟ್ನಲ್ಲ ಒಂದೆ
ಹಾ
ಹ್ಮ್ ಆಯ್ತಯ್ತ ಹೆಂಗ ಎಲ್ ಐ ಸಿಗ ಆಯ್ತದ್ ಬಿಡುಂತ ಅಥ್ವಾ ಇದಕ್ ಇನ್ಶೂರೆನ್ಸ್ಗ ಆಯ್ತದ್ ಬಿಡು ಇನ್ಶೂರೆನ್ಸ್ಗ ಆಯ್ತದ ಬಿಡ ಹ್ಮ ಕೊ ಕೊಡ್ತೀನಿರು ಒಂದೆ
ಹಾ ಏನೋ ಮಾಡ್ರವ
ಡ
ಮತ್ತೆ ಇನ್ನು ಸಂಚಾರ ಹ
ಇನ್ಸುರೆನ್ಸು
ಸಂಗದಲ್ಲ
ಹಾ
ಓ ಹ ಹಾ
ಈಗೇನಾರ ನಾವು ಮಧ್ಯದಲ್ಲೇ ಬಿಡ್ತೀವಿ ಕಟ್ಟೆಲ್ಲ ಅಂದ್ರೆ
ಹಾ
ತರ್ಟಿ ಪರ್ಸೆಂಟ್ ಅಷ್ಟೇ ಅಂತ ವಾಪಸ್ ಕೊಡೋದು
ಅಂದ್ರೆ ಮಧ್ಯ್ಯದಲ್ಲಿ ಅಲ್ಲ ಈಗ ನಾವ ಏನ್ ಕಟ್ ಮತ್ತೆ ಮಧ್ಯದಲ್ಲಿ ಇದ್ ಮಾಡ್ತೀವಿ ಅಂದ್ರೆ ಅಂತ ಲೋನಾ
ಅಲ್ಲ ಇನ್ಶೂರೆನ್ಸ್ ಇ ಇನ್ಶೂರೆನ್ಸ್ ಬೇರೆ ಮಾಡಿಸಸ್ತರಲ್ಲ ಅದ್ರಲ್ಲಿ ಸಪ್ರೇಟ್
ಹಾ
ಭೀಮಾ ಮತ್ತೆ ಮೈಕ್ರೋ ಬಜೆಟ್ ಅಂತ ಇನ್ಶೂರೆನ್ಸ್ ಮಾಡಿಸ್ತಾರೆ
ಹಾ
ಅದಲ್ಲ ಅಂದ್ರೆ ಎಲ್ಲಾರ್ಗು ಏನಿಲ್ಲ ಮಾಡ್ಸೋರ್ ಮಾಡ್ಸ್ಕೊಬೋದು
ಹಾ
ಅದ್ರಾಗ ಆ ಎಮ್ಮ ಅವ ಜೊತಿ ಹಿಂಸೆ ಇಗ್ತಿಲ್ ಅವತ್ತು ಮಾಡ್ಸು ಮಾಡ್ಸು ಮಾಡ್ಸು ಅಂತ
ಹಾ
ಕ ಬೈ ಇಲ್ಲ
ಹಾ
ಅಟ್ಲೀಸ್ಟ್ ಬೇರೆ ಕಡೆ ಪ್ರೈವೇಟ್ ಆಚೆ ಕಡೆ ಮಾಡ್ಸಿದ್ರೆ
ಹ
ಕರ್ದನ್ ಆದ್ರೂ ಸರಿ ಮದ್ದಲ್ ಬಿಟ್ರೆ ಕಟ್ಟಿರೋದ್ರಲ್ಲಿ ಅರ್ಧ ಕರ್ದನ ಆದೂ ವಾಪಸ್ ಬರ್ತದೆ
ಹಾ
ನಿಮ್ರಲ್ಲಿ ಬರಲ್ಲ ಅಂತ
ಹಾ
ಹತ್ತು ವರ್ಷ ಪೂರ ಕಟ್ಟಿದ್ರೆ ಬರ್ತದಂತೆ
ಹಾ
ಇಲ್ಲ ಅಂದ್ರೆ ಬಾರಲ್ ಬಂತೆ ಅವಾವತ್ ಸಾವಿರ ಕಟ್ಟಿದ್ರೆ ಮೂರ್ ಸಾವಿರ ಅಷ್ಟೇ ಅಂತ ವಾಪಸ್ ಕೊಡೋದು
ಕ ದೋಳ ಸಾವಿರ
ಹಂಗಗೆ ಒಗೆ
ಹಾ
ಹಂಗ ಆಮೇಲೆ ಆ ಬಾ ಇನ್ಶೂರೆನ್ಸ್ ಮಾಡಿಸತವ್ರ ಏನೊಂದ್ ಲೋನ್ಗಿನ್ ತಗೊಂಡಿದ್ರೆ
ಹಾ
ಅದ್ರಲ್ಲಿ ನಾಮಿನಿ ಅಂದ್ರೆ ಹಸ್ಬೆಂಡ್ ಎರ್ದ ನಾಮಿನಿ ಕೊಟ್ಟಿರ್ತಾರಲ್ಲ ಅವ್ರ ಏನಾನೋ ಒಗ್ಗಿಾಕಸ್ಕಂಡ್ರೆ
ಹಾ
ತಗೊಂಡಿರೋದು ಅಜ ಮಾಡ್ತಾರ ಅಂತೆ ಇನ್ಶೂರೆನ್ಸ್್ದು ಎಷ್ಟಕ್ ಮಾಡ್ಸಿರ್ತೀವೋ ಅಷ್ಟ್ ದುಡ್ಡು ಬರುತ್ತಂತೆ
ಅಂದ್ರೆ ನಾಮೇಿನೇ ಇದಾದ್ರ ಅಥವಾ ನಾಮಿನ ಆದ್ರೂನು ಬರುತ್ತಂತ
ನಾಮಿನಿ ಆದ್ರೆ ಗಂಡಿರು ಅಂತ ಹೇಳಿದ್ರು ಆದ್ರೆ ನಾಮಿನಿ ಬೇರವಾರನ್ನನ್ನಾದ್ರರು ಬೊತ್ತದ್ ಹೆಂಗ ಅಂತ ಕೇಲಿಲ್ಲ
ಏನಪ್ಪಾ ಏನೇನ್ ರೂಲ್ಸ ಏನ್ ಕತೆ ಗೊತ್ತಿಲ್ಲ ಅಲ್ಲಾ ಈಗ ನಾವು ಲೋನ್ ತಗೊಂಡು ನಾವೇ ಏನಾರ ಆಯ್ತು ಅಂದ್ರೆ ಲೋನ್ ಅದು ಕ್ಲೋಸ್ ಆಗುತ್ತೆ ಅದು ಇದದು ಬರುತ್ತೆ ಅಂತಂದ್ರೆ ಒಂದ್ ಲೆಕ್ಕ ಬಟ್ ನಾಮಿನಿ ಕೊಟ್ಟಿರೋರು ಇದಾಯ್ತು ಅಂದ್ರುನು ಬರುತ್ತೆ ಅಂತಂದ್ರೆ ಅದೇನು ಇದವರೆಗೂ ಕೇಳಿಲ್ಲಪ್ಪಾ ನಾವ್ ಯಾವ್ದ್ರಲ್ೂ
ಅದನ್ನ ಕೇಳಲಿಲ್ಲ ಇನ್ನೊ ಸರಿ ಕೇಳ್ಬೇಕಿತ್ತು ನಾನು ಅಂದ್ರೆ ಇದ್ ನಂದ ಇದ್ರಲ್ಲಿ ಜಗಪ್ಪಂದೆಲ್ಲ ಇರೋದು
ಹಾ
ಅದಿಕ ಇಮ್ಮಂಗ ಅಂದ್ ಆದ್ರೆ ಬೇರವ್ರದು ನಾಮಿನಿ ಕೊಟ್ಟಿದಿದ್ರೆ ಅವ್ರದು ಹಂಗಗೆ ಆಗತ್ತ ಅಂತ ಕೇಳ್ಬೇಕಿತ್ತ
ಅಲ್ಲ ಬೇರೆಯವದ್ದ ಆಗದಲ್ಲ ಮಫಸ್ಟ್ಕ್ ಕೇಳ್ಬೇಕಿತ್ತು ಈಗ ನಾನ್ ತಗೊಂಡ್ರರು ಅದು ನನ್ ಏನಾರಯ್ತ ಅಂದ್ರೆ ಅವಾಗ ಏನಾಗುತ್ತೆ ೆಂತ
ಆದೇ ಕಟ್ಟಿರೋದು ನಾವ್ ಈಗ ಲೋನ್ ತಗೊಂಡಿ ಕಟ್ಟಿರ್ತೀವಲ್ಲಾ ನಾವ್ ಎಷ್ಟ್ ಕಟ್ಟಿರ್ ಅದು ವಾಪಸ್ ಬರುತ್ತಂತೆ ಪ್ಲಸ್ ಇನ್ಶೂರೆನ್ಸ್ದು ಬತ್ತದಂತೆ ಪ್ಲಸ್ ಬಾಕಿ ಇನ್ನು ಎಷ್ಟ ಇರುತ್ತೆ ಕಟ್ಟ ಟ್ಟೋದು ಅದು ವಜಾ ಆಗುತ್ತಂತೆ
ನಾವೇದ್ ಮಾಡ್ಕೇಣ ನಮ್ಗೆನರದ್ರೆ ಹ ನಾಮೇನೀಗೆ ಆಯ್ತು ಅಂದ್ರೆ
ಪ್ಲಸ್ ಹಸ್ಬೆಂಡ್ ತೀರ್ಕೊಂಡ್ರುನು ಅದೇ ಅಂತೆ
ಹ್ಮ್
ಅದ್ ಬಿಟ್ಟು ಬೇರೆ ಗಂಡ ಇಲ್ಲ ಇಲ್ಲ ಮದ್ವೆ ಆಗಲ್ಲ ಇಲ್ಲ ಬೇರೆ ಯಾರ್ದಾದ್ರು ನಾಮಿನೀ ಕೊಟ್ಟಿದ್ರು ಹಂಗೆ ಆಗುತ್ತ ಅಂತ ಕೇಳ್ಬೇಕಿತ್ತು
ಹಾ
ಕೇಳಲಿಲ್ಲ
ನನ್ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗೋಳ ಇನ್ಶೂರೆನ್ಸ್ ಮಾಡ್ಸು ಅಂತ
ಯಾಕೆ
ಮಾಡ್ಸು ಮಾಡ್ಸು ಅಂತ ಅವತ್ತಿಂದ ಹೇಳ್ತಿದ್ಲ ನಾನ್ ಮಾಡ್ಸಿರ್ಲಿಲ್ಲ
ಹು
ಅದಕ್ಕೆ ಇವತ್ ಮಾಡ್ಸು ಮಾಡ್ಸು ಅಂತ ಜಗಪ್ಪನ ಕೇಳ್ತಿತ್ತು ಅವ್ರ ಎದುರಿಗೆ ಹ ಆಯ್ತು ಅಂತ ಅಂತ ಅಲ್ಲೇ ಕಿತ್ಕಾಬಿಟ್ಲು ಆಧಾರ್ ಕಾರ್ಡ್ ಹ ಹೇಳ್ತಾವ್ರರಲ್ ನಿಮ್ಮ ಮನವರೇನೆ ಕೊಡು ಅಂತ
ಹಾ
ಚಿಕ್ ಬೇರೆ ಕಲ್ದಿತ್ತಲ್ಲ ಅಡ್ರಸ್ ಇರೋದು ಅದನ್ ಕೊಟ್ಟಿ ಬ್ಯಾಗ್ ಹಾಕೊಂಡು ಹೋದ್ಲು ಹು ಪ್ಯಾನ್ ಕಾರ್ಡು ಪಾಸ್ಬುಕ್ ಜೆರಾಕ್ಸ್ ಎಲ್ಲ ಕೊಟ್ಬಿಡು ನಂದು
ಹ್ಮ್
ತವಾ ಓ ಅದ್ಕ ಮುಂದೆ ಆಮೇಲ ಅಕೈ ಹೇಳಿದ್ಲು ಹಿಂಗಗೆ ಎಷ್ಟು ಕೊಡ್ತಾರೆ
ಹ್ಮ್
ಹತ್ತು ವರ್ಷ ಇರೋದು ಐದು ವರ್ಷ ಕಟ್ಟಿದರೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರಂತೆ ಇಲ್ಲ ಐದು ವರ್ಷ ಕ್ಕಿಂತ ಕಡಿಮೆ ಕಟ್ಟಿದ್ರೆ ಬರ ಪರ್ಸೆಂಟ್ ಅದ್ ಹತ್ತು ಸಾವಿರ ಕಟ್ಟಿದ್ರೆ ಮೂರ್ ಸಾವಿರ ಆತರ
ಹಾ ಸ್ವಲ್ಪ ಹಂಗಿದತಂದ್ರೆ
ಹ್ಮ ಆದ್ರೆ ಮಾಡ್ಸಿದ್ರೆ ಏನೋ ಅದ ಇನ್ಶೂರೆನ್ಸ್ ಬ್ಯಾಂಡ್ ಇತ್ತು ಅಂದ್ರೆ ಸಾಲ ಜಾಸ್ತಿ ಕೊಡ್ತಾರೆ ಅಂದ್ ಮೂರ್ ಲಕ್ಷದವರ್ಗೂ
ಹ್ಮ್
ಹ್ಮ್ ಮೂರ್ ಲಕ್ಷದವರ್ಗೂ ಸಾಲ ಕೊಡ್ತಾರೆ ಅಂತೆ ಇನ್ಶೂರೆನ್ಸ್ ಮಾಡ್ಸಿದ್ರೆ ಅ ಮದ್ಯದಲ್ಲಿ ಏನಾದ್ರು ಕಟ್ಟೋದ್ ಬಿಟ್ರೆ ವೇಸ್ಟ್
ಹಾ
ಕಟ್ಟಿದ್ರು ಫುಲ್ಲು ಹತ್ತು ವರ್ಷ ಕಟ್ಬೇಕು
ಹ್ಮ್
ವರ್ಷಕ್ಕೆ ಹತ್ ಸಾವಿರ ಅಂದ್ರೆ ಹತ್ತು ವರ್ಷಕ್ಕೆ ಎಷ್ಟ ಆಯ್ತದೆ
ಒಂದ್ ಲಕ್ಷ
ಹ್ಮ್
ಹ್ಮ್
ಅವ್ರ ಅದಕ್ಕ ಒಂದ್ ಲಕ್ಷ ಸೇರ್ಸ್ಕೊಡ್ತಾರಾ
ನನ್ಗೆ ಹೆಂಗ್ ಗೊತ್ತು
ನೀ ಎರಡು ಲಕ್ಷ ಬರ್ತ್ತದೆ ಅಂದ್ಲ ಪೂರ ಕಟ್ಟಿದ್ರೆ
ಹ ಹಂಗಾರ ಒಂದು ಲಕ್ಷಕ್ಕೆ ಒಂದ್ ಲಕ್ಷ
ಅದೇ ಮದ್ಯದಾಗ್ ಬಿಟ್ರೆ ನಮ್ ನಾವ್ ಕಟ್ಟಿರೋದೆೇ ಹೊಗೆ
ಹಾ
ಮೋಸ ಅಲ್ಲ
ಈಗನ್ ಇದ್ರಲ್ಲ ಹತ್ತು ವರ್ಷ ಬರಂಬತ್ಕಾಕಿ ಗ್ಯಾರಂಟಿ ಕೊಡಕ್ಲವ ನ್ ಅಂದಬೇಕಿತ್ತು.
ಹ್ಮ್ ಅದು ವರ್ಷ ವರ್ಷ ರಿನುವಲ್ ಮಾಡಸ್ಬೇಕಂತೆ ಈಗ್ ಕೆಲವರು ಮಾಡ್ಸಿರೋರು ಈ ತರ ಅಂತ ಗೊತ್ತನ ಕೆಲವರು ಕ್ಯಾನ್ಸಲ್ ಮಾಡಸ್ಕೊತವ್ರಂತೆ.
ಹಾ.
ಇಂನ್ ಕೆಲವ್ರರು ಮಾಡ್ಸಲ್ವಲ್ಲ ಅವ್ರದ ೇನು ಮಾಡ್ತಾಳ ಅವಳೇ ಫೋರ್ರಿ ಸೈನ್ ಹಾಕ್ಕೊಂಡು ಅವಳೇರಿಯವಲ್ ಮಾಡ್ಸ್
ಅಯ್ಯಯ್ಯ.
ಅವಳಿ ಕಮಿಷನ್ ಬರ್ತದಂತೆ ರಿನಿವಲ್ ಆದಂಗೆ ಹೊಸವು ಇನ್ಶೂರೆನ್ಸ್ ಮಾಡಿಸ್ದಂಗೆ.
ಹಾ.
ಅದಕ್ಕೆ ಕ ಇವತ್ ಸಂಗದ್ ಮೇಡಮ್ ಬಂದಲ್ಲ ಕವಿಯಕ್ಕ ಹೇಳ್ಬಿಟ್ಳಲು. ನೀವಲ್ಗೆ ಯಾರತ್ರ ಸೈನ್ ಹಾಕ್ಸ್ಕೊಂಡಿದ್ರ ಯಾರ್ ಸೈನ್ ಬಿದ್ದದ್ ಬರ್ರಿ ತೋರ್ಸ್ರಿ ಅಂತ.
ಹಾ.
ಬರ್ಲ ಇಲ್ಲ ಒಳ್ಳಿಕೆ ಬ್ಯಾಗ್ ಏತಕೊಂಡ ಹಂಗೆ ಹೋದ್ಲು.
ಹಾ.
ಹ ಎಮ್ಮ ಬೈಕೊಂಡ ಹೋದ್ಲು ನೀವೆಸ ಏನ್ಕತ್ತೀರಾಫರ್ಜರಿ ಮಾಡ್ತಿದ್ದೀರಾ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಏ ಏನಿಲ್ಲ ಬರ್ರಿ ಮೇಡಮ್ ಅವರ ಸುಮ್ನೆ ಹೇಳ್ತವ್ರೆ ಅಂತಂತಿಲ್ಲ.
ಹ್ಮ. ಹ ಇದ್ರಲ್ಲ ಅವಾಗ್ಲಿಂದ ಪಳಿಗೆ ಅವಳಲ್ಲಾ ಏನ್ಗೆ ಏನೇನಾದಾರರು ಅದನ್ ಮಾಡ್ತಾ ಇರ್ತಾರೆ.
ಹ್ಮ್.
ಎಷ್ಟ್ ವರ್ಷದಿಂದ ಅದೇ ಕೆಲ್ಸ ಮಾಡಕ್ ಇಡ್ದವ್ರೆ.
ಆದ್ರೂ ಲಾಸ್ ಎಲ್ಲ ಇನ್ಶೂರೆನ್ಸ್ ಹಂಗ ಏನಾದಾರ ಮಧ್ಯದದಲ್ಲಿ ತಗೋಬೇಕು ಅಂದ್ರೆ.
ಹೌದಪ್ಪ ಹಂಗಿದಾರ್ ಲಾಸ್. ಮಾಡ್ಕತಿ ಅಂದ್ರೆ ಬೇರೆ ಅವನವ್ರು ಮಾಡ್ಕ ಇದ ಮಾಡ್ಕೇಬೋದು ಅವ್ರಲ್ಲೇ ಯಾಕ ಮಾಡ್ಕೇಕ್ ಅಷ್ಟಕ್ಕೆ.
ಬಂದ್ರು ಅಪ್ಪ ಮಗಳಿಬ್ಬರು ಆಗ್ಲೇ ಚಿಕನ್ ತಂಡ.
ಬಂದ್ರಾ.
ಹ್ಮ್.
ಹ ಆಯ್ತಲ್ರಿ ಮಡಗ್ರಿ.
ಹ್ಮ್ ಏನ ಆಗ್ಲಿಕ್ ಹೋಗಾಡ್ತಾನೆ ಅವ್ರ ಅವ ಬತ್ತಾವಳಿಕ್.
ಆಯ್ತಾಯ್ತಾಯ್ತು ಮಾಡ್ರಿ. ಬಾಯ್.
ಹ್ಮ ಬಾಯ.